ಕೆತರಿೀ ಅವ ಏನಾಗಿತ್ತು
ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇದು.
ಎಟಾರ ಪೂರ ಇಐಂತ
ನಂದ ಪುಲ್ ತೋಡಸಕ ಪಜೆ.
ಮತ್ತ ಕಟ್ಟತ
ಹಂಗೆ ಒಂದೊಂದ್ಸರಿ ಬರ್ಲದು.
ನಿಿಂ ದಾನ
ಇದಲ್ಲೇ ಪಯ ಹಣ್ಣುಗ ಬಣ್ಣ ಕಿಸ್ ಕೊೊಡು
ಹಣ್ಣ ಹೋಗ್ಯನ ಬಕಿಟ್ ತಕೊಂಬರಕ್ ಹೋಗ್ಯನ ಅದರ ಕಲ್ಚ ಕೊಡ್ತನ ಕಲಿಸ ಕೊಟ್ಟ ನಾವ್ ಮನ್ಷ್ಯನ್ ಕಲರ್ ಹಾಕ್ತವಿ ನೀವು ಹಸು ಹಾಕ್ಬೇಕ ನೋಡಿ ನೀವು ಸುಳೆ ಬಂದ್ ಬಸ್ರ ಚುಳೆ ಮುಗಂದ ಕೆಲಸ ಪೂರಾ ಬ್ಯಾಚ್ ರರ್ ಮಶ
ನ ಮಾಡಕ್
ನನಗುಫೋಟಾ ಬಿಡ ಫೋಟಾ ಮುಂದ ಮಾರ್ ಫೋಟೋ ನೋಡಿ ಹಚ್ಬೇಕು
ಮನ್ಷ್ಯನ ಕಲರ್ ಚಡ್ಡಿ ಆಗ್ಯನಪ್ಪಾ ಚಡ್ಡಿನೂ ಹಾಕ್ಬೇಕನಾ
ಎಡ ನಿ ಇದು ಕಲರ್ ಆಾಕ
ತೆದ್ದಿ ಒಂದ್ ನಿಧಿ ರೆಡ್ ಹಾಕಮ್ಮ ರೆಡ್ ನಾಕ್ ಲೋಟ್ರರ್ ತಂದನಲ್ ಒ್ ದೆಡ್ಡು ಇದೇ ಹಾಗ ನೀಲಿದೈ ನೀಲಿ ಬೇಡ
ಹೌದ
ಏನಕತ್
ನೀನ್ ಮನ್ಷಿ ಬಂದಿಾಕಪ್ಪ ಅಂದ್ರೆ ಕಲರ್ ಹೆಗೆ
ಹ್ಮ ಹ್ಮ ನಿ ನಿ ಮನ್ಸಿ ಮುಂದಾ ಯಾವ್ದು ಎಂತ
ಅಣ ನನ್ನ ಕೈಲ್ ಲಗತ ದ ಸಾಗಯತ ್ಮ ಹಾಕ್ಕ ಮಾಡುದ್ರ ಬಣ ಏ ನೀ ಬಾಳ ಅಂಡಾ ಪ ೀತನ್ ದ ಫುಲ್ ಹದ ನಿಮಿಷ ಮ್ಯಾಗ ಒಂದು ನಿಮಿಷ ಆಗ್ಬಿಡ್ದು
ಹ್ಮ
ಅದ ಅರ್ಧಗನೇಲ್ಲ ಆದ್ರ ಅರ್ಧತ್ತಗಿನ ರಾಜಕುಳ ರಮೇಶ್ ಚೆಡಿ ರ ಬಿಲೆಗಪ್ಪಾ ಹ ಯಾವಾಗಣ ಸಣ್ಣ ಹುಳ ಮ್ಯತ್ರೆ ಹ್ಮ್ ಇದ್ರ ಜಲ್ಿ ಹತ್ರ ಸ್ವಲ್ಪ ಬ
ಹ
ಇಟ್ಟಳ್ಳ ಲೇಟಾಗಲ್ಲ ದಟ್ರೂಳ ಆಾಕಣ ಎಟ್ರೂಲ್ ಲೇಟ್ ಆ
ಕಲ್ಸೋ ನೀ ನ ಬರಬರ್ ಕಲ್ಸೋ ಕಲಿಸ ಕಲಿ ನೀ ನು ಹ ಅದ್ ನಾಕು ಮೊದಲು ಒಟ್ಟು ಹತ್ತು ಹ ಯೋ ಹ ನಿನ್ನನ್ನು ಕರಿಬೇಕು ಬಿಡು ಸೌರ್ ಮಾಡ ಸೌ ಸೌರ್ ಮಾಡ ಟೂ ಟೂ ಹಾಕ ತೊಂದ್ರ ನೀ ಟೂ ಮಾಡ ಅದಾಗ್ ನೀನು
ಇರ್ ಬಿಡೋಣ ಅದು ಅಟ್ಟೆ ಬಿಡ ಸೌರ್ ಸೌರ್ ಬಿಡೋಣ ಅ ಅಷ್ಟೇ ಬಿಡು ವೈಟ್ ನೆ ಹಾಕೋ ಏನಾದ್ರ ಉಳಿತದಲ್ಲ ನೀಲಿಟ್ಟೂ ತಮ್ಮಣ್ಣ ನೀಲಿಟೂಬ ತಂದಾಕೋ ವೈಟ್ ಒಳಗೆ ಬಂದಂತೆಡೆ ಬಂದಣ ಸಾಕ್ ಹ್ಮ ಹ್ಮ್ ಸಾಕ್ ಬಿಡು ಕಳಿಸಿ ನೋಡೋಣ ಸಾಕ್ ಕಳ್ಸಣ ನೀರೇ ಬಾಳ ಅನ್ಸುತ್ತೆ ಹ ತರೆ ಬಿ ತೆರೆ ಜೀ ಕಾಕ ನಕ್ಕೆಮ್ಮೀ ಹೋಗ ರಮೇಶ ನೀ ಸಲಾಮು ತಿಂಡಿ ಅಣ್ಣ ಒಂದು ವಿಡಿಯೋ ಐತೆ ನಂಕ್ ಹಾಕದ ಹೋದ ವರ್ಷ ಮಾಡ್ಕೊಡಿದ್ದು ಎಂಗಂದಿ ಹ ಅಲ್ಲೇ ಇಡು ಆಕಳ ಕಾಲ ಅವಾಗ ಮುರ್ದು ಬಿಡ್ತಪ್ಪ ನಮಿದ್ರಿಗೆ
ತುಳಸಿ ಒಳಗ ತುಳಸಿನ
ಅನ್ನ ನೂರಾ ಎಲ್ ತಂದಿರ ಹಣ್ಣ ಅ
ರಿ
ಆ ಪೂರಾ ಕಳಿಸ್ತಿಯಲ್ಲ ಗಟ್ಟಿ ಆಗುತ್ತ ಹಾ ಏ ತಲೆ ಇಳಿ ಮಾಡುದು ಮ್ಯಾಲ ಆ ವಿಡಿಯೋ ಆರಾ ನೋಡಿ ಕಾಕಂಡಿಕ್ಕೆ ಕರಿ ಅನ್ಕುದು ಎಲ್ಲ ಕೂತಿರ್ತಾರ ನೋ ಕೂತ್ ಬಿಡ
ಹ